ಹ
ಹಲೋ
ಏನ್ ಹೇಳದ್ರಿ ಲಿಂಗ ಅವ್ರೇ
ಏನ್ ಇಲ್ರರಿ ಸುರೇಶ್ ಅವ್ರಿ ಏನಾರಲ್ಲ ಆರಾಮಲ್ಲಾ
ಅರಾಮ್ ನೋಡ್ರಿ ಎಲ್ಲಿದ್ರಿ
ಏ ರೇ ನಮ್ಮ್ ಹುಡುಗಪ್ಪ ಊರಿ ಹೋಗ್ಯನಾ
ಹಾ
ಲ್ಲೇಕ್ಕನ ಬಸ್ ಸ್ಟ್ಯಾಂಡಂಡ ಬಡ್ಲ ಬಂದ ಜಾವ
ಹೌದ್ರೀ ಏನು
ಬಸ್ಸಿನ ಕೂಡ ಸ ಸಳಸ್ಕೊಟ್ಟಿದಿದ್ದಾರೆಕ ನಡ್ಕೋತ ನಡ್ದ ಅಷ್ಟಲ್ಲಿ
ಅ ಗಟ
ಹರಿ ಇಲ್ಲೇ ಕನ್ಯಾಕುಳಗಲ್ಲ ಒ ಬಸ್ ಸ್ಟ್ಯಾಂಡ್ ಅದ ಹಾಸ್ಟೆಲ್ ಅದ ರೀ ನಮ್ಗು
ಹಾ
ಎಲ್ಲಾ ಅಶ್ವಾದ್ ರಿಪ
ಏನಂತರಿ ನೀನ್ ವಟ್ರ ಲೈಫ್ ಹೆಂಗ ಅಂತದ ಕಾಲೇಜ
ತಂದದ ರೀ ನಡೀತ ಅಲ್ಲೇ ನಮ್ಮ್ ಸಿಯಾರನ ಸಿಯಾರಸಾನಿಕ ನಮ
ಹಾ ಏನ್ ಮತ್ತ ಏನ್ಗಾಯತ ಹಾಸ್ಪಿಟ್ಲ್ಗ ಹಾಸ್ಪಿಟ್ಲ್ ಏನ ಹೋಗ್ತಾರೆ ಏನಿಲ್ಲ
ಇಲ್ಲ ರೀ ಹಾಸ್ಪಿಟಲ್ ಹಾಕ್ತಾರೀ ಇನೊಂದ್ ಆಗಸ್ಟ್ ಆಗಷ್ಟ ಆಗಸ್ಟ್ ಹಿಡ್ದ್ ಹಾಕ್ತಾರಾರಿ
ಹಾಗಷ್ಟಡ್ದ ಹಾತಾರ
ಹೌ
ಈಗ ಈಗ ಮಾಡ್ತಾರ ಈಗ ಮಾಡ್ತರಿ ಈಗ
ಏನೇನ್ ನೋಡ್ರಿ ದಿನವನ ಕ್ಲಾಸ್ ತಗೋತಾರ ಕೂಡಸ್ತಾರ ಕಳಸ್ತಾರ
ಹೌದಾಹಾ
ಹಾ ರೀ
ಹ ಹೆಂಗದ ಪೌರಿ ಪೋ ಯಸ್ ಮಂದಿರ ಪಾರ್ಗೋಳ ಯಸ್ಮಂದಿರ
ಅ ಎಪ್ಪತ್ತೈದುಹುಡುಗರ್ರಿ ಎಪ್ಪತ್ತೈದು ಹುಡು ಹುಡುಗ
ಹೌದಾ
ಹಾ ರೀ
ಚಲಾರ ಎಲ್ಲಾರ
ಹ್ರೀ ಅಲ್ಲಾ ಚಲೋರ ನಮ್ ಸೇರೋರ ಚಲೋ ಸಿಕ್ಕ ನಮ್ಗೆ
ಹ ಹಾ
ಹಾ ಸಿಆರ್ದಿಂದೆ ನಡೀದ್ದ ನೋಡಿದರೆ ಬಾಲಾಜಿ ನಮ ಸಾರಸನ ಹಂಚ್ಕ ಹುಡುಗರಿಗೆಲ್ಲ
ಹೆಂಗ ಇದು ಮಾಡ್ತಾರ ಏನಲ್ಲಿ ಏನ್ರ ಹಸ್ಪಿಟಲ್ ಪ್ರಾಕ್ಟೀಸ ಏನ್ರಾ ಇದು
ಅ ರೀ ಮಾಡಸ್ತಾರೀ ಅಲ್ಲಿ ಅಪರದಾಗ ಒಂದು ಒಂದು ಕಾಲೇಜ್ ಅದ ಒಂದು ಹಾಸ್ಪಿಟಲ್ ಅದ
ಹೌದಲ್ಲ
ಇಲ್ಲೊಂದು ಹಾಸ್ಪಿಟಲ್ಲ ಮತ್ತ ಏರಿಯಾದಾಗ ಒಂದು ಹಾಸ್ಪಿಟಲ್
ಹ್ಮ
ಹ್ಮ
ಈ ಒಂದು ಮೂರ್ ಹಾಸ್ಪಿಟಲ್ ಅವ್ರೀ
ಹ್ಮ್
ಇಲ್ಲಿ ಮೂರ್ ಹಾಸ್ಪಿಟಲ್ ಆದದಾಗ ಎಲ್ಲಾ ಹುಡುಗರಿಗೂ ಬ್ಯಾಚ್ ಮಾಡ್ತಾರ
ಹ್ಮ್
ಜಾಚ ಮಾಡಿ ಹಿಂಗಗೆ ಕಳ್ಸ್ಕೊಡ್ತ್ರಿ
ಹ್ಮ್ ಬ್ಯಾಚ್ ಮಾಡ್ತಾರನು
ಹಾ ರೀ
ಹ್ಮ್ ಹ್ಮ್ ಏನ್ ನಿಮ್ ಕಾಲೇಜ್ದ ಹೆಂಗಪ್ಪಾ ನಮ್ ತಮ್ಮ ಹಚ್ಬಂದ ಮಾಡ್ತವಿ ನಾವು ಇದು ಕ್ಲಾಸ್ ಗಳು ಹೆಂಗ ಇರ್ತಾವ ಏನ್ ಜಗಳ ಪಗಳ ಹೊಡದಾಡವು ಏನ್ ಚಂದಿಲ್ಲಲ್
ಆನು ಜಗಳ ನಗರ್ರೀ ನಮ್ ಸಿಆರ್ ಒಬ್ಬ ಅನ್ನರಿ ಸುರೇಶ್ ಅಂತ
ಹಾ ಹಾ
ನ ಸರ್ ಇರತ್ತ ನಮ ನಮ್ ಕಾಲೇಜ ಜಗಳ ಏನಾದ್ರಿ ಅವಾಗ ಸಂಭಳಸ್ತನ್ ರೀ
ಏನ್ ಪಾಪ್ರ ಸಿಯಾರ್ ಸಿಯರ್ನ ಕೂತಿ ಯಾರವ ಏನ್ ಸುದ್ದಿ
ಏ ರೀ ಲೋಕಲ್ ಒಬ್ಬ ಹುಡುಗನ ರೀ ಜಗಳ ಆದ್ರ ನೋಡ್ಕೊತಾನ ಪ್ರಾಬ್ಲಮ್ ಆದ್ರ ನೋಡ್ಕೊತಾನ ನಂಗ ಅಂತ ಹುಡುಗ್ರಿವ
ಯಾರ್ ಪಾವ ಕೇಳ ಬಾಳ ಬಾಳ ಕೇಳ್ಪಟ್ ಮೀನ್ಸ್ ಬಾಳ ಅದಕ್ ನೋಡ್ಬಕ್ ನೋಡ ಅವನ
ಇಲ್ಲ ರೀ ಹುಡು ಬಾಳ ಚಂದನ ರೀವಾ
ಹಾ
ಅಟೆ ಸ್ವಲ್ಪ ಕೊಪ್ಪ ಜಾಸ್ತಿ ಅದಾವ ನೋಡ್ರಿ ಮತ್ತೆ ಏನಿಲ್ಲ
ಹೌದಾ
ಹ್ಮ ಕೋಪಂದ ಬಿಟ್ರ ಬಂಗಾರ ಅಂತ ಹುಡುಗ್ರವ
ಹೆಂಗರುತ ಅವ ಚಲೋಾನ ಏನ್ ಅವನುಏರ್ಗರಿ ಅಂತ
ರಿ ಪರಿವಣಿಂದ ನಿರ್ಧಾರ್ಯ
ಹ್ಮ್ ಒಬ್ಬನೇ ಇರ್ತ ನಂದಿ
ಅವ್ರ ಮನ ಯಾರ್ ಮತ್ ಕೇಳ್ತಾನಲ ಅವ್ರೀ ಅವ್ರರು ಅವ್ರ ಮೊಮ್ಮಿಾರ್ ಮತ್ ಕೇಳ್ತಾನತ್ರಿ ಅವ್ರರಿ
ಹ್ಮ್
ಆರೇರಿ ಬ ಜೋ ಮಾಡ ಕಾಣಿಸಸ್ತನ್ ಹಾಗಗ್ಯ್ರ ಹೇಳ್ತನ್ ರಿ
ಹಾ
ಚಡ ಚಡ್ತಾನ್ ಅಮ್ಮನ ಹೇಳೇನ್ ಮ ನೀ ಕೇಳ್ತಲ್ಲ ಅಂದ್ರ ಹ ಅಂತನ್ರಿ
ಹಾ ಅಂದ್ರ ನಿಮ್ ಶೇಯರ್ ಕಂಡ ಅಂದ್ರ ನಿಮ್ ಶೇಯರ್ ಕಂಡಪಟ್ಟ ಜೋ ಮಾಡ್ತಾರ ಅಂದಂಗಗೆ ಆಯ್ತ್ ನೀವು
ಸರಿ ಹುಡುಗಿ ಲವ್ ಮಾಡ್ತಾನ ಸಾರಿ ಲವ್ ಮಾಡ್ತಾರೆ
ಏ ಯಾರಪ್ಪ ಅಂತ ಪರಿ ನಿಮ್ಗ ಅಂತಪ್ಪ ಮನ್ಸಗೆದ್ದಾವ?
ನಂಗ್ ಬಾಳ್ ಪಸಂದ್ರೀ ಅವ ನ ಮಾತ್ ಅವನಿ ನಾ ಇಷ್ಟ ಇದ್ದನೆ ಎಲ್ಲ ಕರಿ ಅವ ನಂಗ ಬಾಳ್ ಪಸಂದ್ ನೋಡ್ರಿ
ಹ
ಹಾ
ನೋಡ್ತಾ ನೋಡ್ತಾ ಒಂದ್ಸಲಿ ಬರ್ತ ನಾನು ಶಾಪುರ್ ಬಂದ ನೋಡ್ತಾನಾನ ಇವಾಗ ಇಲ್ಲಿ ಮ್ಯಾಗದನಿ
ಸೋಂಬಾರ ನಿಮ್ತ್ ತೋರಿಸಸ್ತಾ
ಅದೇದೇ ಬಿಜಾಪುರ ದಿನಾನ ಆಂತ ಅಾ ಕತ ಹ್ಮ ಬಂದ ತೋರ್ಸಾ ಗೊತ್ತಗಿರ್ತಾನ ಇಲ್ ಬಂದಾಗವ
ಹ ಇರ್ತ ಅವಾಗ ಕ್ಾಲೇ ಸಪ್ಸಲ್ಲ ರೀ ಅವಾಗ ಹಂಗಾರ ಅಂತ ಹುಡುಗು
ಹ್ಮ
ಹಂಗಂದ ಹೋಗಿ ನಮ್ ಹುಡ್ಗನ ಜಗಳ ಗಿಗಳ ಆಗಲಂಗ ಚಂದ್ಓದಸ ಅಂತೆ. ಆ ಹೋಗ ಹೇಳ್ ಬಂದಿರ ಆಯ್ತಾ ಅಂತ ಹೇಳಿದಿ
ಹ್ಮ್
ಬಾಯ
ಸ್ವಲ್ಪ್ ನೋಡಪ್ಪೋ ನಮ್ ತಮ್ಮ ಇಲ್ಲಾ ನಮ್ ತಮ್ಮೊಬ್ಬ ಅಲ್ಲೇ ಬರ್ತಾನ ಅದಕ್ಕ ನೋಡಿ ಚಂದ್ ಇ ಇಗರೀ ಇನ್ನಂದ್ ಎರಡು ತಿಂಗ್ಳ್ ಬಿಟ್ಟ ಬರ್
ಅದ್ಸರ್ ಅದ್ಸರಿ ಎಲ್ಲ ನಮ್ದ ಸಿಯರ್ ಇರ್ತನ್ಲ್ಲಾ ನೋಡ್ಕೋತಾನ.
ಅಲ್ಲಾ ಸಿಯಾರಲ್ಲ ಹಂಗೆ ನೀವ ಇರ್ಬೇಕು ಮುಂದ್ ಸಿಯಾರ್ ಒಬ್ಬ್ನಾರ ಅವಾಗ ಏನ್ ಮಾಡಕ್ ಆಗುತ್ತ. ಹಾ
ನಾವ್ ಸುಮನಾವವು ಒಂದ ಒಂದ್ ಕಂಬ ಇದ್ದಿನಂಗ ರೀ ಅವ ನಮ್ ಹಿಂದಿರೋ ಒಂದ ಇ ಬೇರೆದ ಅವಲ್ಲ ರಕ್ಷಕ ಇದ್ದೀನೆ.
ಅ ಬ ಒಒ ಅಷ್ಟ ಅಂತಪ್ಪರ ಅದ ಏನು?
ಚಂದನ ರೀ ಅವ ಹಿಂಗ ಲೋಕಲ್ದಾಗ ಅವ ಗ್ಯಾಂಗ್ ಅದ ಓದ್ರಳೊಗ್ ಹುಷಾರನ.
ಹ್ಮ ಹಾ ಹಂಗೆ ಅವನಿಗ ಒಂದ ತರ್ಂದ ಇಷ್ಟ್ ಜನ ಇರ್ತಾರ ಅವನಿಗ ಒಂದ ದೋಸ್ತರು ಇರ್ತಾರ ಇರ್ತಾ ಇರ್ಬೇಕ್ ಯಾರ ಅವನ್ ದೋಸ್ತರು.
ಇರ್ತಾರೀ ಅವ ಇಲ್ಲೇ ಶಾಂಪುರ್ದವನ್ ಅಂತಾರ ಡಾನಿದ್ದನಾಗ
ಏ ಡನ್ಗನ್ ಯಾರಪ್ಪ ಯಾರ ಯಾರಡೋನಲ್ಲ ಯಾರಲ್ಲ ಚಂದ ಓದ್ಬುಕ್ ನೋಡು ಸಾಲಿ ಕಲಿಯಕ್ ಹಚ್ಚಿರ್ತಾರ ಅಂದ್ರೆ ಓದಕ್ ಹಚ್ಚಿರ್ತಾರ ಓದ್ಬುಕ್ ಅದ ಮುಟ್ಟವೆ ಎಲ್ಲ ಆ ಡಾನು ಎಲ್ಲಾ ಮಾತೆಲ್ಲ ಎದಕ್ಕೂ ಬಂದವಲ್ಲ ನೋಡಪ್ಪ ಹೇಳ್ತಾರೆ.
ಅಲ್ಲ ಏನ್ ಆಗ್ ಬರಲ್ಲ ರೀ ಎಲಕ್ಕರಿ ಹಿಂಗ ಅನ ಅಂತ ಹೇಳುದ
ಎಲ ಚಂದ ಓದ್ಬೇಕು ಎಲ್ಲಾರ್ ಜೊತೆ ಬೆಸ್ಟ್ ಮೆಮೊರಿ ಆಗಿರ್ಬೇಕು ಯಾರ್ ಜೊತೆ ಕಡ್ದಾಡ್ಬಾಡದು. ಎಲ್ಲರ ಜೊತೆ ನಕ್ಕೊಂತ ಇರ್ಬೇಕು ನಾನ್ ಎರಡ್ ವರ್ಷ ಮೊಗಿನ್ ನೋಡಪ್ಪ
ಅಷ್ಟರೀ ಜೀವನ ಮತ್ಯೇನಿಲ್ಲ.
ಯಾರ ಏನ ಹೋಗಾಗ ಏನ್ ಹೊಯ್ತಾರ ಯಾರಾರ ಏನ?
ಯಾತಾರ ಮಣ್ಣಾಗ್ ಹೋಗದರೀ ಯಾತಾರ ಮಣ್ಣ ಹೋಗದೇ.
ನಾನ ಅಲ್ಲಾನ ಹಂಗಿದ್ದೇನ ಹಿಂಗಿದ್ದೇನ ಅಷ್ಟು ಮಂದಿ ಹೊಡೆದೇನ ಎಷ್ಟು ಮತ್ತೆ ಹೊಡೆದ್ದ ಯಾರ ಕೇಳಲ್ಲ ಏನು ಒಳ್ಳೇದು ಮಾಡಿದೀ ಅದ ಯಾವ್ದು ಬರ್ಲಾ ಜೀವನ್ದಾಗ ಏನ್ ಒಳ್ಳೇದ ಮಾಡಿದಿ ಯಾರ್ ಜೊತಿ ಹೆಂಗ ಚಂದಿದ್ದೀ ಯಾರಿಗೆಷ್ಟು ಆದಷ್ಟು ಒಳ್ಳೇದ ಬಯಸ್ತಲ್ಲ ಅದೇ ನೋಡ್ಪ ಕೊನೆತನ್ಕ್ ಬರೋದು.
ಬರಲ್ಲ ನೋಡ್ರಿ.
ಇವೆಲ್ಲಾ ನಡಬಾರಕ್ ಇವೆಲ್ಲಾ ಹಾರ್ಯಾಡ್ಕಂತ ಬರ್ತಾವ ಇವು ಹಾರಿಡ ಎಲ್ಲ ಬಾಳದಿದ್ದು ಅಲ್ಲ ಇವೆಲ್ ಲ್ಲ ಹಾರಾಡ್ಯೌಕೆ ಏನೇನು ಗೊತ್ತಿರಲ್ಲ.
ಗೊತ್ತಿರದ್ರೆ ಗೊತ್ತಿರ
ಹ್ಮ್ ಏನ್ ಎಲ್ಲಾ ತಿರೋದವ ಓದೋಗ ಹಸಕ್ ಜಗಳಕ್ ಹೋಗಲ್ಲ ಹೋದ್ರ ಜಗಳಾನೇ ಬೇರೆ ಆತ ವಾ ಇವೆಲ್ಲಾ ಮೊತಪರಿ ಮತಪರಿ ಮಾಡ್ ಇಲ್ಲ ಮಾಡಬಡ್ದ್ ಏನ್ ಬಿತಾವ ಎರಡ್ ವರ್ಷ ಚಂದ ಇರ್ಬೇಕು ಮೆಮೋರಿ ಜ ಇಲ್ನೋಡು ಕಾಲಜದಾಗ್ ಜಗಳ ಗಿಗಳೆಲ್ಲ ಕಾಮನ್. ಬಟ್ ಕಾಲೇಜ್ ಬಿಟ್ಟ ಹೋಗಿಂದ ನೆನಪಾಗತ್ ಗೊತ್ತನ್ ಯಾಕ್? ತರ್ ಜಗಳ ಆಡಿದ್ನು ನಾನು ಯಾಕಂತಂದ್ರ ಲೈಫ್ ಒಳ್ಳಿ ರೀ ಸಿಗಲ್ಲ ಲೈಫ್ ಸಿಗ್ಬೋದೇನ್ ಗೊತ್ತಿಲ್ಲ ಆದ್ರ ನನಗ್ ಗೊತ್ತಿಲ್ಲ ಲೈಫ್ ಒಂದು ಹೊತ್ತಿಗಿನ ಏನಾರ ಓ ಅನ್ ಇದು ಅನ್ನೆಸ್ಸರಿಯಾಗಿ ಏನಾರು ಮಾಡ್ ಒಳ್ಳೆ ಲೈಫ್ ಸಿಗ್ಬೋದು ಯಾಕ ಆಕ್ಸಿಡೆಂಟ್ ಆಗಿ ಒಳ್ಳಿ ಬದುಕ್ಬೋದು ಬಟ್ ಕಳದೋಗಿರೋ ಟೈಮ ಮಾತ್ರ ಎಂದು ಸಿಗಲ್ಲ ಟೈಮ್.
ಸಿಗಲ್ಲ ಸಿಗಲ್ಲ ಅದು.
ಲೈಫ್ ಒಂದ್ ಹೊತ್ತಿ ಲೈಫ್ ಸಿಗ್ಬೋದು ಸಾಯೊ ಮನುಷ್ಯನ್ ಯಾರಾದ್ರೂ ಬದಕ್ಸ್ಬೋದು ಮತ್ರ ಟೈಮ್ ಮಾತ್ರ ಎಂದ್ರ ಸಿಗಲ್ಲ ಬೆಸ್ಟ್ ಮೆಮೊರಿ ಇರುವಾಗ್ಲೂ ಎಲ್ಲರ ಜೊತೆ ನಕ್ಕಂತ ಚೆನ್ನಾಗಿ ಇರ್ಬೇಕ ಕೊಡ್ತ ಅದನ್ನ ಬಿಟ್ಟು ಈಗ ಇರೋದ ಲೈಫ್ ಇಲ್ಲಿ ನೋಡು ಒಂದ್ ನಾವ್ ಅಲ್ಲಿ ಇಲ್ಲಿ ನಾವು ಬದುಕದೇ ಒಂದ್ ಅರ್ನ ಅವತ್ ವರ್ಷ ಬದಕ್ತೀವಿ ಆ ಅರವತ್ತು ವರ್ಷದಾಗ ನಿಿದ್ದೆ ಅ ನಾವು ಬದುಕ್ ಅರವತ್ತ ಒಂದು ಐವತ್ ವರ್ಷ ಇ ಐವತ್ತು ವರ್ಷ ಬದುಕ್ತತಿವಿ ಅದ್ರ ನಿದ್ದೆ ಅದು ಇದಂತ ಒ ಇಪ್ಪತ್ತು ವರ್ಷ ನಿದ್ದೆಗೆ ಹೋಗುತ್ತಾ ಊಟ ಅದು ಇದು ಊಟ ಮಾಡಕ ಅಂತ ಅಲ್ಲಿ ಇಲ್ಲಂತ ಊಟಕ್ಕೆ ಒಂದು ವರ್ಷ ಊಟಾನೇ ಹೋಗುತ್ತ ಮತ್ತ ಈಗಿನ ಕೆಲಸ ಕಮಿಟ್ಮೆಂಟ್ ಅವು ಇ ಎಲ್ಲಾ ದುಡುದು ದಿನ ಇಪ್ಪತ್ತ ಹದ್ಿನಾರು ಹನ್ನೆರಡು ಅವರ್ ದುಡುದು ಎಲ್ಲ ಅದೊಂದು ಇಪ್ಪತ್ ವರ್ಷ ಹೋಗುತ್ತಾ ಆಗ ಒಂದ್ ಇಪ್ಪತ್ತು ವರ್ಷ ನಿದ್ದಾಗ ಒಂದ್ ಇಪ್ಪತ್ತು ವರ್ಷ ಮತ್ತ ಇದೊಂದ್ ಐದು ವರ್ಷ ಉಳ ದ ದು ಲೈಫ್ ಎಷ್ಟು ನಮಗಂತ ಉಳ ದಿದು ಕೇವಲ ಐದೇ ವರ್ಷ ಐದು ವರ್ಷ ಅಷ ಎಲ್ಲರ ಜೊತೆ ನಕ್ಕಂತ ಆರಾಮಾಗಿ ಎಂಜಾಯ್ ಆಗಿ ಇರೋಷ್ಟ ದಿನ ಎಲ್ಲರ ಜೊತೆ ಚಂದಿದ್ರ ಅದ ಐದ್ ವರ್ಷ ನಾವು ಎಂಜಾಯ್ ಆ ಮಾಡ್ಬಹುದು ಇಲ್ಲ ಅದ್ರಾಗನ ಐದ ವರ್ಷದಾಗ ಟೆನ್ಷನ್ ಅವ್ರ ನನ್ ಜೊತೆ ಮಾತಾಡಿಲ್ಲ ಇವ್ರ ನನ್ ಜೊತೆ ಮಾತಾಡಿಲ್ಲ ಅವ್ರ ನನಗ ಆ ಮಾತಾಡ್ಸಲಾಗ್ಯಾರ ಇವ್ರ ನನ ಮಾತಾಡ್ಸಲಾಗ್ಯಾರ ಅವ್ರ ಮ್ಯಾಗ ಕೋಪ ಇವ್ರ ಮ್ಯಾಗ ದ್ವೇಷ ಅವ್ರ ತಂದ ಇವ್ರಗ ಜಗಳ ಹಚ್ಚಡೋದು ಇವ್ರ ತಂತತ್ ಅವ್ರಿಗೆಗ ಜಗಳ ಹಚ್ಚಿಡೋದು ಇವೆಲ್ಲಾ ಎದಕ್ ಕೇಳ ಇರೋದ ಲೈಫ್ ಗ ಹೆಂಗಿರ್ಬೇಕಪ್ಪ ಅಂತ ನಾವು ಬಿಟ್ಟ ಅಲ್ಲಿ ನಾ್ ಆ ಜಾಗದಾಗ ಇಲ್ಲಪ್ಪಾ ಅಂದ್ರ ಇವಾಗ ನಾವು ಅವ್ರ ನಮ್ ನೆನ್ಸ ಯಾವ್ ತರ ಎನ್ಸ್ಬೇಕಂದ್ರೆ ಅವವು ಇರ್ಬೇಕಿತ್ತಪ್ಪ ಚಲೋ ಆಗ್ತಿತ್ತು ಒಂದ್ ಜಗಳನ್ನ ಬರ ಮಾದ್ಲಿ ಸಾಲ್ವ್ ಮಾಡ ಮಾಡ್ತಿದ್ದ ಏನಾದ್ರ ಚಲೋ ಚಛಲೋ ಅಂತ ಬರ್ಬೇಕ ಹೊರತ ಅವನ್ ತೊಗೊಂಡ್ ಏನ್ ಮಾಡ್ತ ಸಾಕಾಯ್ತಪ್ಪ ಅವ್ ಇರ್ಲಾರ್ದ ಚೊಲೋ ಅಂತ ಯವತ್ಲ ಒಬ್ಬರು ಭಾಯ ಬರ್ಬಡದು ಅವ್ ಇರ್ಲಾರ್ದ ಚಲೋ ಅಂತ ಯಾವತ್ತೊಬ್ಬರು ಭಾಯ ಬರುತ್ತಾ ಅವತ್ ಮನುಷ್ಯ ಅಲ್ಲಿ ವ್ಯಾಲ್ಯೂ ಇರ್ಲಾರ ಮನುಷ್ಯ್ದ ಅಂದ್ರಗ ದುಡ್ಡಿ ವ್ಯಾಲ್ಯ ಇರುತ್ತ ಆದ್ರೆ ದುಡ್ಡಿ ವ್ಯಾಲ್ಯ ದ ಮನುಷ್ಯ ವ್ಯಾಲ್ಯ ಇರ್ಲ್ಲ ಮನುಷ್ಯ ವ್ಯಾಲ್ಯೂ ಈಗ ಅಂತ ಕಡಿಮೆ ಆಗತ್ತೆ ಬಿ ಬಟ್ ಅಲ್ಲಿಂತ ಅವನಿಗೆ ಸ್ವಲ್ಪನ ಇರಲ್ಲ ನನ್ನ ಪ್ರಕಾರ ನೋಡಪ ಮನುಷ್ಯ ಏನಂದ ಅಂದ್ರ ಪ್ರೀತಿ ವಿಶ್ವಾಸ ಇವು ಅಡ್ಡೆಗಳಸ್ಬೇಕ ಆದಷ್ಟು ಪ್ರೀತಿಯಿಂದ ಪ್ರೀತಿನೇ ಪ್ರೀತಿಯಿಂದ ಮಾತಾಡ್ಸ್ರ ಪ್ರೀತಿನೆಲ್ಲ ವಾಪಸ್ ಸಿಗೋದ ಏನ್ ನಾವು ಪ್ರೀತಿಯಂದ ಮಾತಾಡ್ತಿರ ನಮಗೆ ಹೊಡಕ ಪಡ್ತನಾ
ಹೇ ಇಲ್ಲ ರೀ ಇಲ್ಲ ಇಲ್ಲ
ಎಂತ ಜಗಳ ಎಂತ ಮ್ಯಾಟ್ರ ಎಂತ ಏನಾದ ಅಂದ್ರನು ಎದರ್ದ ಜೊತೆ ಎದರ್ದ ಕಣ್ಣ ಕಣ್ಣಿಟ್ಟು ಮಾತಾಡಿ ಕುಂತ ಮಾತಾಡಿದ್ರೆ ಎಲ್ಲಾ ಮಾತ್ ಮತ್ತನು ಎಲ್ಲ ಎಂತದಾದ್ರೂ ಸಾಲ್ವ್ ಮಾಡ್ಬೋದು
ಬರಬ್ಬರಿ
ಪೇಷನ್ಸ್ ಬೇಕಕ್ ನೋಡಪ್ಪಾ ಅಷ್ಟೆ ಮತ್ತ ಏನಿಲ್ಲ
ಅ ರೀ ಅವರು ಅವರು ಸರ್ಕಟ ಇರ್ತಾರ ಅವರು ಚಂಗ ಇರ್ತಾರ ಅವ್ರ ಕರಾಟಿ ತಿಳಿಸಿ ಹೇಳ ತಿಳ್ಕೊಬೇಕು ತಿಳ್ಕೊಂಗಾಗಲ್ಲ ಆಯಿತು
ಯಾವತ್ಲುೂ ಒಬ್ಬರು ಬಾಜು ಕುಂತು ಅವ್ರ ಕಷ್ಟ ಅದನ್ನ ತಿಳ್ಕೊಂಡು ನಮ್ಮ ಕಷ್ಟನ ಅವ್ರು ಹೇಳ್ಕೋಂದು ಬಿಟ್ವಿ ಅಂದ್ರ ಅಲ್ಲಿ ಯಾವ ಜಗಳನ ಇರಲ್ಲ ಯಾವ್ದ ಇರಲ್ಲ ಇನ್ನೊಬ್ಬರು ಮೂರನೇರ್ ಬಂದ್ರ ಅಷ್ಟೇ ಜಗಳ ಇಬ್ರು ಯಾವತ್ಲು ಕುಂತಮಾತಾಡ್ತಾರಲ್ಲ ಅವ್ರ ಯಾವತ್ ಜಗಳಾಡಲ್ಲ ಏನಾದ ಲೈಫನ್ಯಾಗ ಏನಾದ ಇರೋಸ ದಿನ ಚೆಂದ ಇರ್ಬೇಕು ಯಾರೇನ್ ಒಯ್ಯೋದಿಲ್ಲ ಯಾರೇನ್ ತರದಲ್ಲ ಯಾರಿಗಾರ ದೊಡ್ಡೋರ್ಲ್ಲ ಯಾರಿಗ್ಯಾರು ಚಿಕ್ಕೋರ್ಲ್ಲಾ ಇರೋ ದಿನ ಚೆನ್ನಾಗಿರ್ಬೇಕ ನೋಡಪ್ಪ
ಹಾ ರೀ ಬರೋ ಬರಿ ಸ್ವಲ್ಪ ನನಗ ಕೆಲಸ ಅದ ಆಮೇಲ್ ಅಚ್ಚತಾ ರೀ
ಸರಿ ಸರಿಪ್ಪಾ ಅಮೆಲಿ ಅಚ್ಚು
ಸ್ವಲ್ಪ ಅರ್ಜೆಂಟ್ ಕೆಲಸ ಅದ ಅಮೆಗಾ ಅಚ್ಚತಾರಿ